ಲೋ
ಹಲೋ
ಹೇಳಿ ಹೇಗಿದ್ದೀರಾ. ಚೆನ್ನಾಗಿದ್ದೀರಾ. ಹಲೋ ಕೇಳಸ್ತಾ ಇಲ್ವಾ. ಹಲೋ
ಒಂದ್ ಒಂದ್ ನಿಮಿಷ ಇರಿ ಹಂಗೆ ಹಲೋ
ಹಾ ಹೇಳಿ ಕೇಳಸ್ತಾ ಇದೆಯಾ.
ಹಾ ಕೇಳಿಸ್ತೀದೆ ಏನ್ ಮಾಡ್ತಿದಿರಾ.
ಹ್ಮ್ ನಾನಾ ಸುಮ್ನೆ ಕೂತಿದ್ದೆ ನೀವು ಊಟಾ.
ನಾನು ಸುಮ್ನೆ ಕುತ್ಕೊಂಡಿದ್ದೆ ನಂದು ಊಟ ಆಯ್ತು ನಿಮ್ದು.
ಹ್ಮ್ ನಮ್ದು ಆಯ್ತು ಊಟಾ ಏನ್ ಊಟಾ ಮಾಡದ್ರಿ.
ನಾನ್ ಚಪಾತಿ ಮತ್ತೆ ಪಲ್ಯ ತಿಂದೆ ನೀವು
ಹ್ಮ ದೋಸೆ ಮತ್ತೆ ಟೊಮೊಟೊ ಗೊಜ್ ತಿಂದೆ
ಆ ಹಾ. ಮತ್ತೆ ಹೇಗಿದಿರಾ.
ಹ್ಮ್ ನಾನ್ ಚೆನ್ನಾಗಿದ್ದೇನ ನೀವ್ ಚೆನ್ನಾಗಿದಿರಾ.
ಹ್ಮ್ ನಾನು ಚನ್ನಾಗಿದಿನಿ.
ಹ್ಮ್ ಮನೇದ್ ಎಲ್ಲಾ ಚೆನ್ನಾಗಿದಾರಾ.
ಹ್ಮ್ ನಮ್ಮ್ ಮನೇಲೆಲ್ಲಾ ಚೆನ್ನಾಗಿದಾರೆ ನಿಮ್ಮ್ ಮನೇಲಿ ಚೆನ್ನಾಗಿದಾರಾ.
ಹ್ಮ್ ನಮ್ ಎಲ ಚಾಗಿದರ್ ಎಲ್ಲೋ ಟ್ರೀಪ್ ಹೋಗಿರ್ ಅನ್ಸತ್ತೆ.
ಹಾ ಇವಾಗ್ ಹಾ ರೀಸೆಂಟ್ ಆಗಿ ಹೋಗಿದ್ದೆ.
ಹ್ಮ್ ಹ್ಮ್ ಯಾವ್ಸ್ ಸೈಡ್ ಹೋಗಿದ್ರಿ?
ಇದೆ ಈ ಕಡೆ ಇವದ್ ಗೋಪಾಲಸ್ವಾಮಿ ಬೆಟ್ಟ ಆ ಕಡೆ ಹೋಗಿದ್ವಿ.
ಹ್ಮ್ ಚೆನ್ನಾಗಿದಿಯ ಚೆನ್ನಾಗಿತ್ತ ಟ್ರಿಪ್ ಎಲ್ಲಾ?
ಹ್ಮ್ ಮಸ್ತಾಗಿತ್ತು ಅಲ್ಲಂತೂ ಹೆಂಗಿತ್ತು ಅಂದ್ರೆ ದೇಸ್ ಸ್ತಾನಂತು ಫುಲ್ ಕೋಲ್ಡೂ ಅಲ್ಲಿನ ಮೋಡಗಳೆಲ್ಲ ಫುಲ್ ಹಂಗೇನೆ ಗಾಳಿಯಲ್ಲಿ ತೇಲ್ಕೊಂದ್ ದೇವಸ್ಥಾನದ ಹತ್ರನೇ ಇದೆ ಅನ್ಸ್ಬೇಕು ಆ ತರ ಇತ್ತು.
ಹ್ಮ್
ಹ್ಮ್ ನೀವೇನಾದ್ರು ಹೋಗಿದ್ರ ಅಲ್ಗೆ?
ಹ್ಮ್ ನಾವು ರೀಸೆಂಟಾಗ್ ಹೋಗಿದ್ವಿ.
ಹ್ಮ
ತ್ರೀ ಡೇಸ್ ಬ್ಯಾಕ್. ಹ್ಮ್
ಹ ಹ್ಮ್
ಹ್ಮ್ ಹಾಗೆ ಬಂಡೀಪುರಕ್ಕೆಲ್ಲಾ ಹೋಗಿದ್ವಿ.
ಹಾ ಹಾ ಹಾ
ಹಾ ಮತ್ತೆ ನಾವು ಹಿಂಗ್ ಗೋಪಾಲ್ಸ್ವಾಮಿ ಬೆಟ್ಟಕ್ ಹೋಗಿರ್ಬೇಕಾದ್ರೆ ಆನೆ ಎಲ್ಲ ನೋಡಿದ್ವಿ ಹ್ಮ್ ಅಲ್ಲಿ ವೆಹಿಕಲೆಲ್ಲ ಮೇಲ್ ಬಿಡಲ್ಲ ಅಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದ್ ನೋಡಿದ್ವಿ ಆ ಕಡೆಯಿಂದ ಬರ್ಬೇಕ್ ಕಾದ್ರೆ ಫುಲ್ ಕ್ಲೋಸಪ್ ಅಲ್ಲೇ ಬಂದಿತ್ತು ಆನೆ ತುಂಬಾ ಚೆನ್ನಾಗಿತ್ತು ವೆದರ್ಗುನು
ಓ ನೀವಾಂಗರ್ ಲ್ಲಕ್ಕಿ ಬಿಡಿ.
ಹ ಹಾ ಹೌದು ಹೌದು. ಅದು ಫುಲ್ ಬಸ್ ಹತ್ರಾನೇ ಬಂದ್ನಿನ್ ದಿತ್ತು.
ಹಾ ಹಾ
ಹ್ಮ್ ತ್ತಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಹೋದಾಗ ನಿಧಾನಕ್ ನೋಡ್ಕೊಂಡ್ ಬನ್ನಿ.
ಹೌದಾ ನನ್ಗೆ ಸಿಗ್ಲೇ ಇಲ್ಲ ನಾವ್ ಹೋಗ್ ಹಂಗೇನೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ವಿ ನಾಮ್ಗ್ ನೋಡೋಕ್ಕೆ ಏನು ಸಿಗ್ಲಿಲ್ಲ.
ಹಾ ಅದಕ್ಕೆ ನೆಕ್ಸ್ಟ್ ಟೈಮ್ ಮಳೆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಹೋಗಿ ಈ ಮಳೆಗಾಲ ಇರುತ್ತ್ ತಲ್ಲ ಆ ಟೈಮಲ್ ಹೋದ್ರೆ. ಇನ್ನ ಹಿಮ ಎಲ್ಲಾ ಜಾಸ್ತಿ ಬೀಳ್ತಾ ಇರುತ್ತೆ ಆಮೇಲೆ ಅಲ್ಲಿ ಆ ಟೈಮಲ್ಲೊದ್ರೆ ಒಂದ್ ಮಧ್ಯಾಹ್ನ ಹೋದ್ರುನು ಮಾರ್ನಿಂಗ್ ಟೈಮಲ್ ಹೋಗಿರ್ದಾಗ ಆಗತ್ತಲ್ಲ ಆತರಾನೇ ಈಗ ಮಾಮೂಲಿ ವೆದರ್ ಇರುತ್ತಲ್ಲ. ಕೋಲ್ಡು ಹ್ಮ್ ಅಲ್ಲಿ ಎನಿ ಟೈಮ್ ಇರುತ್ತೆ ಈ ಮಳೆಗಾಲದ್ ಟೈಮ್ ಅಲ್ಲಿ ಹೋದ್ರೆ ಬೆಸ್ ಬೇಸಿಗೆ ಗಾಲದಲ್ಲೆಲ್ಲಾ ಹೋಗ್ಬಾರ್ದು. ಹ್ಮ್ ಬೆಸ್ಗೆ ಕಾಲ್ದಲ್ಲಿ ಇನ್ನು ಸ್ವಲ್ಪ ಕೋಲ್ಡ್ ಇರುತ್ತೆ ಬಟ್ ಅಷ್ಟ್ ಇರಲ್ಲ.
ಆ ಹ
ಹ್ಮ್ ನೆಕ್ಸ್ಟ್ ಟೈಮ್ ಹೋದಾಗ ನೋಡ್ಕೊಂಡ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ನಾವು ನೆಕ್ಸ್ಟ್ ಚಿಕ್ಕಮಂಗಳೂರು ಸೈಡ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ನೀವು.
ಇನ್ನೂ ಹೋಗಲ್ಲ ಇವಗ ಸದ್ಯಕ್ಕೆ.
ಹೌದಾ
ನೀವ್ ಚಿಕ್ಕಮಂಗ್ಳೂರ್ ಹೊದ್ರೆ ಏನು ಫಾಲ್ಸ್ ಆತ್ರರ ಹೋಗ್ತೀರಾ ಇಲ್ಲಾಂದ್ರೆ ನಾರ್ಮಲ್ ಆಗಿ ಇದು ಮುಳ್ಳಯ್ಯನಗಿರಿ ಪೀಕ್ ಆಕಡೆ ಆತರ ನೋಡ್ಕೊಂಡ್ ಬರ್ತೀರಾ.
ಹು ಫಾಲ್ಸ್ಗೂ ಹೋಗ್ತೀವಿ ಮತ್ತೆ ನೀವ್ ಹೇಳದ್ರಲ್ಲ ಅಲ್ಲೂ ಹೋಗ್ತೀವಿ.
ಹಾ ಹಾ
ಈ ಫಾಲ್ಸ್ಗೆ ಹೋದ್ರೆ ಆಟಡ್ಡಕ್ಕೆಲ್ಲ ಚೆನ್ನಾಗಿರುತ್ತಲ್ವಾ ನೀರಲ್ಲಿ. ಸೊ ಜಾಸ್ತಿ ಟೈಮ್. ಸ್ಪೆಂಡ್ ಮಾಡ್ಬೋದು. ಒಹ್ ಅಲ್ಲಾದ್ರೆ. ಹ್ಮ್ ಅದಕ್ಕೇನೆ ಇನ್ ಮಳೆಗಲ್ಲ ಆಗ್ಬಿಟ್ರೆ ಅಲ್ ಬಿಡಲ್ಲ ನೀರ್ ಜಾಸ್ತಿ ಬರುತ್ತಲ್ಲ. ಸೊ ಟೈಮಲ್ ಹೋದ್ರೇನೇ ಚೆನ್ನಾಗಿರುತ್ತೆ.
ಹೋ ಹೋ ಹೋ ಹಾಗೀದ್ರೆ ಚೆನ್ನಾಗಿ ಓಡಾಡ್ಕೋ ಹೊರಕ್ ಹೋಗ್ತಿದೀರಾ.
ಹ್ಮ್ ಬನ್ನಿ ನೀವುನು.
ಹಾ ಬರಣ ಬರಣ
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ.
ಎಲ್ಲ ನೀವೇ ಹೇಳ್ಬೇಕು ಹೇಗಿದೆ ಲೈಫು
ಲೈಫು ಒಂಂತರ ಜಾಲಿ ಜಾಲಿ ಒಂತರ ಖಾಲಿ ಖಾಲಿ
ಹಾ ತರ ಎಲ್ಲ ಇರತ್ತಾ.
ಹೌದು ಜಾಲಿ ಮಾಡಕ್ ಹೋದ್ರೆ ದುಡ್ಡು ಖಾಲಿ ಆಗಲ್ವಾ. ಹಹಹಃ ಹಾಗೆ
ಹ ಓಕೆ ಓಕೆ.
ಮತ್ತೆ.
ಏನ್ ನೀವೇನ್ ಜಾಬ್ ಮಾಡ್ತಿಲ್ವಾ.
ಎನ್ ಹೇಳಿ.
ನೀವೇನ್ ಜಾಬ್ ಮಾಡ್ತಿಲ್ವಾ ಅಂದೆ.
ಹಾ ಇಲ್ಲ.
ಏ ಏನಾದರೂ ಮಾಡಬೇಕಲ್ಲ ಮನೇಲ್ಲೇ ಅಲ್ಲಿ ಏನಾದರೂ ಇಸ್ಕೊಂಬಂದು ಮಾಡೋತರ.
ಹ್ಮ ಇಲ್ಲ ರೀ ನಾವು ಅಷ್ಟೊಂದು ಓದ್ಕೊಂಡಿಲ್ಲ ಸ್ವಲ್ಪ ದಡ್ರು.
ಹಿಂಗ ಅಂದಬಿಟ್ರೆ ಹೆಂಗೆ ಹೆಂಗ್ ಓದ್ಕೊಂಡಿರೋರೇ ಹೀಗೆ ಅಂದಬಿಟ್ರೆ ನೀ ಏನ್ ಮಾಡ್ಬೇಕು.
ಹ್ಮ್ ಏನ್ಮಾಡನ.
ಹ್ಮ.
ಹ್ಮ್ ಮತ್ತೆ.
ಮತ್ತೆ ಮತ್ತೆ ಏನ್ ಹೇಳದು ನೀವೇ ಹೇಳ್ತಾ ಇದ್ರೆ ನಾ ಕೇಳ್ತಾ ಇರ್ತೀ ನೋಡಿ.
ಹ್ಮ್ ನಿಮ್ ಸೈಡೆಲ್ಲ ಹೇಗೆ ಮಳೆ.
ನಮ್ ಸೈಡ್ ಲ್ಲ ಮಳೆ ಜಾಸ್ತಿನೇ ಬರ್ತಿದೆ ಮತ್ತೆ ಬಿಸಿಲು ಕೂಡ ಇದೆ ಮತ್ತೆ ಮಳೆ ಬರುತ್ತೆ ವೆದರ್ ಮತ್ರ ಹೆವಿ ಚೇಂಜ್ ಆಗ್ತೈತೆ. ನಿಮ್ ಸೈಡು.
ಹ್ಮ್ ಇಲ್ಲೂನು ಹಾಗೇನೆ ಇಲ್ಲಿ ಸೈಕ್ಲೋನ್ ಎದ್ಬಿಟ್ಟಿದೆ.
ಸೈಕ್ಲಾನಾ.
ಹ್ಮ ಮೋಡ ಮುಚ್ಚಿದ ವಾತಾವರಣ. ಸರಿ ಮೋಡ ಕವಿದ ವಾತಾವರಣ.
ಹ ಹ ಹ ಹ ಹ ಹೌದ ಹಾ. ಇನ್ನೇನಲ್ಲ ಕುೂತ್ಕೋಳ. ಮಲ್ಕೊಳ್ಳೋದು ತಿನ್ನದು. ಅದು ಸುಮ್ಮನೆ ಇರೋದು ಮತ್ತೆ. ಹಾ ಇವಾಗ. ಆ ನೈಟಿಗೆ ಪಲಾವ್ ಮಾಡ್ಬೇಕು ಅನ್ಕೊಂಡಿದೀವಿ. ಹಾ ನಿಮ್ಗೆ ಮಟನ್ ಪಲಾವ್ ಏನಾದ್ರು ಮಾಡಕ್ ಬರತ್ತಾ. ಐ ಮೀನ್. ಪಲ್ಲವಲ್ಲ ಸಾರಿ ಸಾರಿ ಇದು. ಬಿರಿಯಾನಿ ಮಟನ್ ಬಿರಿಯಾನಿ ಮಾಡೋ ಬರತ್
ಏ ತುಂಬಾ ಈಸಿರಿ.
ಹಾ ಮತ್ತೆ ಹೇಳಿ ಮತ್ತೆ ಹೇಗ್ ಮಾಡ್ತೀರಾ ಅಂತ ನಾವು ನಿಮ ತರ ಸ್ಟೈಲಲ್ಲಿ ಮಾಡಣ ಹ ನಿಮ ತರ ಸ್ಟೈಲ ಅಲ್ಲ ಮಾಡಣ. ನಾ ಹೇಳಿ ಅಂತ ಅಂದೆ.
ಹೌದಾ. ಅದೇ ಮತ್ತೆ. ಮಟನ್ ಅಂದ್ರೆ ಸ್ವಲ್ಪ ಜಾಸ್ತಿ ಬೇಯಬೇಕಲ್ವಾ. ಸೊ ಅದನ್ನ ಹ್ಮ್. ಸ್ವಲ್ಪ ಚಿಕ್ ಸೈಜ್ ಅಲ್ಲಿ ಕಟ್ ಮಾಡ್ಕ. ಇಲ್ಲಿ ಮಟನ್ ನಂಗೆಲ್ಲಾ ಅ. ಅಷ್ಟು ಚಿಕ ಕೆನ್ ಕಟ್ ಮಾಡ್ಕೊಟ್ಟಿರಲ್ಲ. ನೀವು ಅದನ್ನ ಕಡಿಮೆ ಕಟ್. ಮಾಡ್ಕೊಂಡ್ರೆ ಅದು ಬೇಗ ಬೇಯಿಕೊಳುತ್ತೆ ಇಲ್ಲ ಅಂತಂದ್ರೆ ಹ ಸ್ವಲ್ಪ ಬಿರಿಯಾನಿ ಆದ್ಮೇಲೆನು ಅದು ಸ್ವಲ್ಪ ಬೆಂದಿರಲ್ಲ. ಅದು ಇಲ್ಲಾಂದ್ರೆ ಅದಕ್ಕಿನ್ ಹಂಗ್ ಮಾಡಕ್. ಆಗಲ್ಲ ಅಂತಂದ್ರೆ. ಅದನ್ನ ಉಗ್ರಣೆ ಮಾಡ್ತೀರಲ್ಲ. ಒಗ್ಗರಣ ಮಾಡಿದಾಗ ಒಂದ್ ವಿ- ವಿಜಲ್ ಉಡಿಸ್ಬಿಡಿ.
ಹ್ಮ್.
ಸಲ್ ಹೊಡಸ್ಬಿಟ್ಟಿ ಆಮೇಲೆ ಹೆಂಗು ರೈಸ್ ಹಾಕದ್ಮೇಲೆ ಅಕ್ಕಿ ಹಾಕದ್ಮೇಲೆ ಮತ್ತೆ ಎರಡು ವಿಸಲ್ ಹೊಡಸ್ಬೇಕಲ್ವಾ ನೀವು. ಅವಾಗ ಸರಿ ಹೋಗುತ್ತೆ ಇಲ್ಲಿಗ್ ಮೂರ್ ವಿಸಲ್ ಆಗುತ್ತೆ ಹ್ಮ್ ಮಸಾಲೆ- ಟೈಮಲ್ಲೆಲ್ಲ ಮಸಾಲೆ ಜಾಸ್ತಿ ಏನ್ ಹಾಕ್ಬೇಡಿ ಕಾಯಿ ಇಲ್ಲ ಏನ್ ಜಾಸ್ತಿ ಹಾಕ್ಬೇಡಿ.
ಹ್ಮ್-
ಮಾಮುಲಿ ಶುಂಟಿ ಬೆಳ್ಳುಳ್ಳಿ. ಹೆಸರು ಮೆಣಸಿಕಾಯಿ ಪುದೀನಾ ಕೊತ್ತಮಿರಿ ಸೊಪ್ಪು.
ಹ್ಮ್
ಹ್ಮ್ ಇದನ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್.
ಪೇಸ್ಟ್ ಮಾಡ್ಕೊಂಬೇಕಾ.
ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ. ಪ್ಪಾ ತುಪ್ಪ ಹಾಕದ್ರೆ ಸ್ವಲ್ಪ ಸಾಫ್ಟ್. ಟ್ಟಾಗಿರುತ್ತೆ. ರೈಸು ಹ್ಮ್ ನೀವು. ಮಾರ್ನಿಂಗ್ ಮಾಡಿ ನೈಟ್ ತಿಂತೀನಿ ಅಂದ್ರುನು ಸ್ವಲ್ಪ ಬಿಸಿ ಇರಲ್ಲ ಅನ್ನೋದೊಂದ್ ಬಿಟ್ರೆ ಸಾಫ್ಟ್ನೆಸ್ ಅದೇ ಇರುತ್ತೆ ಹ್ಮ.
ಹ್ಮ್ ಇವಾಗ ಅದನ್ನ ಎಲ್ಲಾ ಮಾಡೋ ರೀತಿ ಹೇಳ್ಕೊಂಡ ಮೇ ತೀರ ಫಸ್ಟಿಂದ ಹೇಗೆ ಎ. ತ್ತಾ ಅಂತ ಮಾಮಲಿ ಹೋಗ್ಗರಣೆಗೆ ಎಣ್ಣೆ ಹಾಕಿ ಪಲಾವ್ದು. ಹೇಳು ಮತ್ತೆ. ಸಾರನ್ನೀಸ್ ಎಲ್ಲ ಹಾಕ್ತಾರಲ್ಲಾ ಅದನ್ನ.
ಹೌದಾ. ಓಕೆ ಎಷ್ಟು ಕ್ವಾಂಟಿಟಿಗ್ ಮಾಡ್. ಡಣ ಅನ್ಕೊಂಡಿದ್ದೀರಾ.
ಏನು ಫೋರ್ ಪೀಪಿಲ್ಸ್ ಗಸ್ಟೆ.
ಹೌದಾ ಫೋರ್ ಪೀಪಲ್ಸ್ ಅಂದ್ರೆ ಮಾಮೂಲಿ ಕುಕ್ಕರ್ಗೆ ಈರುಳ್ಳಿ ಹಚ್ಕೊಳ್ಳಿ. ಈರುಳ್ಳಿ ಎರಡು ಈರುಳ್ಳಿ ಹಚ್ಕೊಳ್ಳಿ. ನಾಲಕ್. ಚೆನ್ನಕ್ ಅಂದ್ರೆ ಸಾಕು ಎರಡೆನೇ. ಎರೆಡ್ ದಪ್ಪ. ಸೈಜ್ ಈರುಳ್ಳಿ ಹಚ್ಕೊಳ್ಳಿ ಒಂದು. ಕಪ್ ಸೈಜ್. ಟೊಮ್ಯಾಟೋ ತಗೋಳಿ. ಆಮೇಲೆ. ಅಲೆ ಒಂದ್ ಕಾಲ್ ಕಪ್ ಮೊಸರು ತಗೊಳ್ಳಿ. ಆಮೇಲೆ ಸ್ವಲ್ಪ. ಮೆಣ್ಸಿನ್ಕಾಯಿ ಪೌಡರ್ ಬರುತ್ತಲ್ಲ ಚಿಲ್ಲಿ ಪೌಡರ್. ತಗೊಳ್ಳಿ ಆಮೇಲೆ ಸ್ವಲ್ಪ. ಹಸಿ ಬಟ್ಟಾಣಿ ಹಾಕ್ತೀನಿ ಇದ್ರುನು ಓಕೆ ಅಂದ್ರೆ ಅದತಿ ಜಾಸ್ತಿ ಬೇಡ ಲೈಟ್ ಆಗಿ.
ಹ್ಮ್ ಲೈಟ್ ಆಗಿ ಹ್ಮ್.
ಸರಿನಾ ಅದನ್ನ ತಗೊಳ್ಳಿ ಆಮೇಲೆ ಫಸ್ಟ್ ಮಾಮೂಲಿ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಒ ಏಲಕ್ಕ. ಕಾಯಿ. ಹ್ಮ್ ಮತ್ತೆ ಓಂ ಓಂ ಕಾಳು ಬರುತ್ತಲ್ಲ. ಅದು. ಮತ್ತೆ ಒಂದು ಒಂದು ಹಸಿಮೆಣಸಿನಕಾಯಿ. ಕಾಯ. ಇಷ್ಟನುಒಗ್ಗರಣೆಗೆ ಹಾಕಿ. ಆಮೇಲೆ ಮಾಮೂಲಿ ಪಲಾವ್ ಎಲೆ. ಒಂದು ಲವಂಗ ಒಂದು ಚೆಕ್. ಕ್ಕೆ ಇತರ ಎಲ್ಲಾ ಹಾ. ಕೆ ಅದನ್ನ ಹಾಕ್ಬಿಟ್ಟಾದ್ಮೇಲೆ ಅದು ಫ್ರೈ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪ್ ಬಂದ್ಮೇಲೆ ಟೊಮೊಟೊ ಹಾಕಿ ಆ ಟೊಮೊಟೊ ಹಾಕಕು ಮುಂಚೆನೆ ಸ್ವಲ್ಪ ಅರಶಣ ಹಾಕಿ. ಅರಶಣ ಹಾಕಿ ಅದನ್ನ ಚೆನ್ನಾಗ್ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ ಹಾಕಿ ಉಪ್ ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಟೊಮೊಟೊ ಹಾಕಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ನಿಮ್. ಮೆಂತ್ಯ ಸೊಪ್ಪಿದ್ರೆ ಅದನ್ನು ಹಾಕಿ.
ಹಾ
ತಿ ಸೊಪ್ಪು. ಹ್ಮ್ ಅದನ್ನ ಹಾಕಿ ಅದನ್ನೊಂದ್ಸಲ್ ಒಂದ್ಸರಿ ಫ್ರೈ ಮಾಡಿ ಅದಾದ್ಮೇಲೆ.